ಹಲೋ?
ಹಲೋ?
ಊಟಾ?
ಆ ನಿಂದ
ಊಟ ಆತಾ ಏನ್ ತಂದಿ?
ಏನ್ ಅದೇ ಬೆಳೆ ಸಾಂಬಾರ?
ಹ ಹ
ನೀನ?
ಒಂದು ಚಪಾತಿ ಪಲ್ಲೆ ಅನ್ನ ಸಾಂಬಾರ.
ಹೌದಾ
ಹು ಏನ್ ಮಾಡ್ತಾ ಇದ್ದೀಯಾ?
ಏನಿಲ್ಲ ಅದೇ ಊಟ ಆಯ್ತು ಹೊರ್ಗಡೆ ಬಂದಿದ್ದೆ.
ಸುಮ್ನೆ ವಾಕ್ ಹೋಗಿದಿ.
ನಾವ್
ಮತ್ತ ಏನ್ ವಿಶೇಷ. ಜಷ್ಟ್ ಇವಾಗ ಊಟ ಆಯ್ತು.
ಆ
ಕ್ಲಾಸ್ ಇತ್ತು ಕೇಳಿದ್ರೆ ಆಯ್ತು ಟೈಮ್ ಆಯ್ತು ಬ ಕಷ್ಟ
ಹೌದಾರ
ಹ್ಮ್
ಹ್ಮ್ ಹ್ಮ್
ಮತ್ತೆ ಶಿಕ್ಷೆ ಊರಲ್ಲ ಮಳೆ ಬಳೆ ಚೆನ್ನಾಗೈಾಗಿದೆ
ಹ್ಮಲ್ಲ ಅಷ್ಟು ಸರಿಯಾಗಿದೆ
ಹ್ಮ್ ಹ್ಮ್ ಮಣಿಪರ ಆಗ್ತದೆ ನಂಬರ್ಲಿ ಮಳೆ ಮಾಡಕದ ಬರ್ಬೋದು ಮಳೆ ನಿಂಬಲ್ಲಿ
ನಂಬಲ್ಯಾಣ ಎಲ್ಲ
ಏನಿಲ್ಲ ಹ್ಮ್ ಹ್ಮ್ ಮತ್ತನ ಕೆಲ್ಸ ಪೂರ ನೈಟ್ ಅದೇ ನಪತಿ ಇರುತ್ತ ಸ್ವಲ್ಪಲ್ಲ ಐತಿ ಬೆಳಗ್ಗೆದು
ಹಾ ಹಾ ಹಾ
ನಿಮ್ಮ್ ಮನಲಿ ಏನ ಕತಲ್ಲ
ಸ್ಡೇನೆಲ್ಲ
ಹ್ಮ್ ಹ್ಮ್ ನಮ್ಮ ಮನೇಲಿ ಸ್ವೀಟ್ ಇತ್ತು ಮನೆ ಮದ್ಲಿ ಮಾಡ ಲ್ಲ ಇದಕ್ಕ ದಪ್ಪನಕ್ಕ ಹಾ ಅದ್ ಮಾದ್ಲಿ ಇತ್ತು ಸ್ವಲ್ಪ ಮಾದ್ಲಿ ಗೊತ್ತಲ್ಲ ಮಾದ್ಲಿ ತಿಂಡಿ
ಹೌದಾ
ಹ್ಮ್
ಯಾರ್ಯಾರ್ ಇದ್ರ್ ಮನೇಲಿ ಇವತ್ತು
ಇವಾಗ ಯ ನಮ್ಮ ಮಮ್ಮಿ ನಾವಿಬ್ರೆ ಮತ್ತೆ ಯಾರಲ್ಲ ಅಕ ಕಾಲೇಜ್ ಅಲ್ಲ ಅದಳ. ಎರಡನೇ ಅಕ್ಕ ಮದುವೆ ಆಗದ
ಹ
ನಾ ಒಬ್ನೇ ಇರುವ ಮಗ ಮನೆ ಒಬ್ನಿ
ಹೌದಾ
ಹ್ಮ್ ಮಮ್ಮೆರ್ತಾರ ಅವ್ರು ಬೆಳಿಗ್ಗೆ ಮತ್ತೆ ಕೆಲ್ಸ ಹೋಗ್ತಾರ
ಹ್ಮ್
ಹ್ಮ್
ವೆಜುಕೇಶನ್ ಏನಯ್ತು ನಮ್ರ
ಎಜುಕೇಶನ್ ಡಿಗ್ರಿ ಆಗಾಗಿದೆ ನೀವುದು.
ನಾವು ಡಗ್ರ ಕೇಲ್ತಾ ಇದವವಿನು.
ಹ್ಮ್- ಹ್ಮ್ -ಮುಂದೆ.
ಹಂಗೆ ನೋಡೋಣ ಏನಾದ್ರ ಕೆಲ್ಸಬ್ರು.
ಕೆಲ್ಸ ಅದ್ರ ಬಿಸ್ನೆಸ್ ಏನಾದ್ ಎಗಡ.
ಹಗೇನಿಲ್ಲ ನದುಡಿತಾ ಇರ್ಬೇಕಷ್ಟ.
ಹೌದಾ.
ಹ್ಮ್.
ಹ್ಮ್ ಹ್ಮ್. ಯ ಪ್ಲಾನಿಂಗ್ ಏನಿಂಗ ಏನಾದ್ರು ಆಯ್ತೇನೋ
ಇಲ್ಲ.
ಇರ ಮಂದು ಫ್ಯೂಚರ್ ಪ್ಲಾನಿಂಗ್.
ಇಲ್ಲ.
ಫ್ಯೂಚರ್ಲ್ಲಿ ಇದೇ ಮಾಡ್ಬೇಕು ಈಥರ ಇರಬೇಕು ಈತರ ಈ ತರ ಏನಾದ್ರು ಒಂದು ಸೆಟ್ಲ್ ಆಗ್ಬೇಕು.
ಹ್ಮ್ -ಇದೇ ಅಲ್ರಿ ಅದೇ ಕಾಮನ ಅನಗೂ ಇದೆ.
ಯಾವತರ.
ಒಳ್ಳೆ ಒಂದ್ ಮನೆ ಕೊಟ್ಬೇಕು. ಚೆನ್ನಾಗಿರ್ಬೇಕಷ್ಟೆ.
ಹ್ಮ- ಹ್ಮ -ಎಲ್ಲ- ಅ. -ಹ್ಮ. -
ಹ್ಮ-
ಜಮೀನ್ ಬೆಳೆ ಏನ್ ಬೆಳಾದ್ರಿ ಜಮೀನಲ್ಲಿ.
ಜಮೀನಲ್ಲ ಹತ್ತಿ.
ಹ್ಮ್ -ಹ್ಮ್- ಮತ್ತೆ- ಅ -ಅಷ್ಟೇ.
ಹ್ಮ್- ಮತ್ತೆ ತೊಗರಿ ಹಾಕಿದ ಒಂದಿಷ್ಟು.
ಹ್ಮ್. -
ಹಾ.
ಹ್ಮ.
ಮತ್ತೆ ಹೊಲ್ ಕಡೆ ಏನಾದ್ರೂ ಹೋಗಿದ್ರಾ.
ಹಾ- ಹೋಗಿದ್ದೆ. ಸ್ವಲ್ಪ ನಮು ಮತ್ತ ಅದ ಅದು ಹಾಕಿದೀವಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ಮಳೆಯಾಗ. ಏ-ಮಳೆ ಇಲ್ಲಲ್ಲ. ಹಾಕಿರೋ ಬೀಜ ಕರೆಕ್ಟಗಿ ಬೆಳೆದಿಲ್ಲ.
ಹೌದಾ.
ಅಲ್ಲೊಂದ್ ಭಾಗಲ್ಲೆಲ್ಲಾ ಬೀಜ ಹೋಗಿದೆ ಮತ್ತೆನ್ ಬೆಳಬೇಕು ಅದನ್ನ ಬಿತ್ಬೇಕು
ಹಾ- ಹಾ
ಹ್ಮ್ -ನಿಮ್ಮದು.
ನಮ್ದು ಸ್ವಲ್ಪ ಹೋಗತ್ತ ಬಿತ್ತಿದ್ವಿ ಮಳೆ ಅತ್ರ ಅಷ್ಟೊಂದ ಆಗಲ್ಲ.
ಹ್ಮ್ -ನಾವವು ಅದೇ ನಾಳೆವ -ಮ -ಮಳ ಏನಾದ್ರೂ ನಾಳೆ ಬೆಳಿಗ್ಗೆ ಹೋಗ್ಬೇಕು ಬಿತ್ತಕ್ಕ. ಸ್ವಲ್ಪ- ಒ ಒಂದು ಒಂದ್ ಸ್ವಲ್ಪ ಹೋಗುತ್ತ ಒಂದ್ ಬಗ್ಸಿ ಎಷ್ಟು ತಗೊಂಡೋಗ ಬೀಜ.
ಹ-
ಸ್ವಲ್ಪ ಇದೆ ಜಮೀನು ಬಾಳ ಏನಿಲ್ಲ ಅದು ಸ್ವಲ್ಪ ಇಜ ಹಾಕೊಂಡಿದೀವಲ್ಲ. ಅಂತದ್ದೇನೆಲ್ಲ. ಸ್ವಂತದ ಇಲ್ಲಾ ನಮ್ಮ ತಂದೆಯವ್ರು ಮಾರ್ಕಟ್ಟ ತಿಂದರೆ ಎಲ್ಲ ಮಾರಿ ಬಿಟ್ಟಿದಿದ್ದಾರೆ ಸಾಲಾಗಿ. ಸ್ವಲ್ಪ ಲೀಸಗ ಹಾಕೊಂಡಿದೀವಿ ಇಷ್ಟು ವರ್ಷ ಅಂತ.
ಹಾ
ಹ್ಮ್
ಹ ಹಾ
ಸುಮ್ನೆ ಹೊಟ್ಟೆ ಪಾಡುವ ಏನಾದ್ರು ಮಾಡ್ಬೇಕಲ್ಲ
ಹೌದು
ಕ್ಯಾಮಿಲ್ ರಡಿ ಬೇಕಾದ್ರ ಅದಕ್ಕೋಸ್ಕರ ನ ತಯಾರ ನೋಡ್ಕೋತಾರಲ್ಲ ನಮ್ಮ ಮಮ್ಮಿಾರ ಮಾಡ್ತಾರವಲ್ಲ ಎಲ್ಲ. ನಾ- ಸುಮ್ಮನೆ ಕಾಲೇಜಲ್ಲಿ ಇರ್ತೀವಿ ಎಲ್ಲ ಧಾರವಾಡ.
ಹ್ಮ್-
ಮಾಡಕ ಎಕ್ಸಾಮ್ ಓದಕತ ಕಂಪ್ಲಟ್ ಎಕ್ಸಾಮ್ ಸಂಟ್ರಲ್ ಗೌರ್ಮೆಂಟ್. ಹಾ -ಓದ್ತಾ ಇದೆ ನೀವು
ನಂದ ಸಗನಲ್ಲ.
ಹ್ಮ್ -ಹ್ಮ್
ಹ್ಮ್-
ಮತ್ತೆ ಊರದ ಏನ್ ಕೆಲ್ಸ.
ಮಲ್ಗೊಳಕ್ ಹೋಗ್ತಾ ಇದ್ದೀನ.
ಹ್ಮ್ ಹ್ಮ್
ಹಾ ಮ ಮುಖದಕ್ಕೆ
ಓಹೋ ಮಲ್ಕ್ಬೇಕಾ ಇ್ದ ಇಡ್ ಬೇಕ ಮಲ್ಕತಯ
ಇನ್ನ ನಲ್ಲ ಅಂಗ ಹ್ಮ್ ಒಂದ್
ಹಾ
ಆಯ್ತಮ್ಮ ನಿನ್ ಮನ್ಗಿನೇ
ಹ್ಮ್ ಹ್ಮ್
ಅದ ಎಡು ಕುಸ ಉಂಡ
ಸ್ವಲ್ಪ ವಯಸ್ಸು ಬಿಡಕ್ ಆ್ತದೆ ನಿಮ್ದ
ಇವಾಗ
ಇರಾಗನ ಬರ್ತಾ ಇಲ್ಲ ಸ್ವಲ್ಪ ವಯಸ್ಸು ಸ್ವಲ್ಪ ಬ್ರಕ್ ಕದ ಆಗ್ತ ಇದೆ ಮನ ಒಳ ಕೆರೆಸ್ ಮಾಡದು
ಹಾ
ಎಲ್ಲಿ ಇರೋದು ಈಗ ಟೆರಸ್ ಅಲ್ಲಿ ಇರೋದಾ ಇಲ್ಲ ಮನೇಯಲ್ಲಿ ಇರೋದ
ಮನೆ ಮೇಲ್ಗಡೆ
ಓ ಹೋ ಬತಿದೆತ
ಹ
ನಮ್ದ ಜೀವನ ನಡರ ಜಗ್ತ ಇಲ್ಲ ಯಾಕ ಇಲ್ಲಿ ಒಂದರಿ ಎರಡ್ ಕಡೆ ಇದೆ
ಜವ ಆನಂದ
ನ ಜೀವನೊಂದು ನಿಂದುಟಲ್ಲ
ಟಲ್ಲ
ಬ ನ ರಿಸರ್ಚ್ ಪ್ಲಾನಿಂಗ್ಗೋಸ್ಕರ ಮಾಡ್ಕೊಂಡಿದ್ದೆ ಅಷ್ಟೇ ಜೀವೋಕ್ ಮತ್ತೇನಿಲ್ಲ ಪ್ರಾಫಿಟ್ ಅದ್ರಿಂದ ಒಂದ ಬರ್ ತಲ್ಲ ಟ ಸ ಅದಕ್ಕೋಸ್ಕರ ಮಾಡ್ಕೊಂಡಿದ್ದೆ ಬಟ್ ಒನ್ ಒನ್ ಇಯರ್ ಬರುತ್ತೆ ಅದು ಕಾಲನ್ ಕಟ್ಟ ಒಂದು ದಷ ಫೋನ್ ಇರ್ತ ಮಾಡಾರ್ಸ ಇದ್ರುನ ಫೋನ್ ಬರ್ತ್ತ
ಅಂದ್ರೆ ನಟೋ ನಿಂತ ಅಲ್ಲ ಇಲ್ಲಿ
ಹ ಮತ್ತನ್ ಸಮಾಚಾರ
ಮತ್ತ ಮಲ್ಕತ್ತನ ಸುಮ್ಮನೆಫೋನ್ ಮಪ್ಪದನೆ
ಹ್ಮ್ ಅಭಿ ನೋಡ್ತಾ ಇದೆಯಾ ಯಾವ್ದಾದ್ರೂ ಫಿಲ್ಮ್ ಯಾವ್ದ್ ಆದ್ರು ನೋಡ್ತಿದ್ರಿ ರೀಸೆಂಟ್ ಆಗಿ
ಎಲ್ಲ ಯಾವ ನೋಡಿಲ್ಲ
ಇಲ್ಲಾ ಈ ತಿಂಗಳಲ್ಲಿ
ಹದಾ
ಇಲ್ಲ ರೀಸೆಂಟ್ಗೆ ತಿಂಳ ಯಾವ್ದಾದ್ರು ಫೀಲ್ ಮಾಡಿದ ಅನ್ಸದು
ಹ್ಮ ಯಾವ ನೋಡಿಿಲ್ಲ ಅಂತ ಹೇಳ್ತಾ ಇದೆ
ಹೌದಾ ಬಟ್ ಒಂದ ಒಂದ್ ಸ್ಲ ಮಸರು ಆತ ನೋ ಚೆನ್ನಾಗಿ ನೋಡಿದ್ದೆ ನಾವು ಎರಡ ನೋಡಿದ್ದೆ
ಹೌದು
ಕುರುೂಪ ಅಂತಾಗ ಒಂದು ತೆಲುಗು ಶೂರ್ಂದು ತಮಿಳ್ ತೆ ತಮಿಳ್ ಮೂವಿ ಅದು ಬಟ್ ಕಡ ಡಬ್ಬ ಐ್ತದು ಸೂರ್ಯ ಗತ್ತಲ್ಲ
ಹಾ ಹಾ
ಚೆನ್ನಾಗ್ ಚೆನ್ನಾಗೈತ ಒಂದು ಒಂದು ಒಳ್ಳೆ ಒಂದು ಹ್ಯೂಮನ್ ಬೀಯಿಂಗ್ ಕ್ಯಾರೆಕ್ಟರ್ ಐತೆ ಲಾಯರ್ ಕ್ಯಾರೆಕ್ಟರ್ ಚೆನ್ನಾಗ ಐತೆ ಮತ್ತೆ ಇನೊಂದು ಇನ್ನೊಂದು ಇದನ್ ನೋಡು ಡಕೌಟ ಪಿಕ್ಚರ್ ಚೆನ್ನಾಗ ಐತೆ ಡಕೆತಾ
ಆಯ್ತಾ
ಹ ಡಾಕೆತ
ಅದೇ ಎದುರ್ಬಗ್ಗೆ ಇದೆ
ಅದು ಒಂದು ಕ್ಯಾನ್ಸರ್ ಪೇಷೆಂಟ್ ಇರ್ತಾರಲ್ಲ ಆಕಿನ್ ಹೆಲ್ತ್ ಪ್ರಾಬ್ಲಮ್ ಆಗ್ತತೆ ಹಾಸ್ಪಿಟಲ್ ಅಲ್ಲಿ ತುಂಬಾ ಒಂದು ಒಂದ್ ಕೋಟಿ ಎರಡು ಕೋಟಿ ಹತ್ರರ ಕೇಳ್ತಿರ್ತಾರೆ ಹಾಸ್ಪಿಟ್ಲ್ಗೆ
ಹಾ
ಬಟ್ ಆಕಿ ಮೇಜರ್ ಆಗಿ ಏನು ಆಕಿ ಅಕಿಗೆ ಕ್ಯಾನ್ಸರ್ ಇರುತ್ತೆ ಬಟ್ ಈಗ ಗೊತ್ತಿರ್ತಾ ಇರ್ಲಲ್ಲಾ
ಹಾ
ಮಿಡಲ್ ಕ್ಲಾಸ್ ಇರುತ್ತೆ ಬಟ್ ಆಕಿ ಆಪರೇಷನ್ ಮಾಡಬೇಕ ಎರಡ್ ಕೋಟಿ ಕೇಳ್ತಾರಾ ದುಡ್ ಇರಲ ಅಕಿನ ಹತ್ರ ಅದಕ್ಕಾಗಿ ಅವನ್ ಆ ಹುಡ್ಗಿ ಲವರು ಬ್ಯಾಂಕ್ ರಾಬರಿ ಮಾಡಕ್ ಹೋಗ್ತಾನ ಬಟ್ ಕೆಲ್ಸಾ ರಾಬರಿ ಮಾಡ ಆಗಲ್ಲ ಸಿ ಸಿ ಕ್ಯಾಮೆರಾ ಇರುತೆ ಬಟ್ ಫೇಲ್ ಆಗುತ್ತೆ ಅದಕ್ಕಾಗಿ ಏನ್ ಮಾಡ್ತಾನೆ ಹಾಸ್ಪಿಟಲ್ ಓನರ್ ಇರತಲ ಮನೆ ಹ ಹಾಸ್ಪಿಟಲ್ ಓನರ್ ಮನೇನೆೇ ಕಳ ಮಾಡ್ತಾನ ಎರಡು ಕೋಟಿ ಕಳು ಮಾಡ್ತಾನೆ ಕಳ್ ಮಾಡ್ಕೊಂಡ್ ಹೋಗಿ ಅಕಿನ ಹಾಸ್ಪಿಟಲ್ ತೋರ್ಸ್ತಾನ ಬಟ್ ಅವನ್ ಮ್ಯಾಗ ಒಂದ ಬುಲೆಟ್ ಇದ ಆಗತ್ತಾ ಗ್ಯಾಂಗ್ ವಾರ್ ಆಗತ್ತಾ ಪೊಲೀಸ್ ಶೂಟ್ ಮಾಡ್ತಾರ ಅವನ ಅವನೊಬ್ಬ ಕಳ್ಳ ಇದ್ದಾನೆ ದೇಶದ್ರೋಹಿ
ಹಾ ಹಾ
ಮೇಜರಾಗಿ ಹಾಸ್ಪಿಟಲ್ ಬಂದು ಎಮ್ ಎಲ್ ಎ ಕಡೆ ಒಂದಿರುತ್ತೆ ಎಂ ಎಲ್ ಎ ಹಾಸ್ಪಿಟಲ್
ಹ್ಮ ಹಾ
ಹ ಅವನು ಹೀರೋ ಏನ್ ಮಾಡ್ತಾನೆ ಇದು ನೀವು ಎಮಂ ಎಲ್ ಎ ಹಾಸ್ಪೆಟಲ್ ಇದು ತುಂಬಾ ದುಡ್ಡು ಲಂಚ ತಗೋತಾನ ಈ ತರ ಒಂದು ಆರೋಪ ಹಾಕ್ತಾನೆ ಎಂ ಎಲ್ ಏ ಮೇಲೆ
ಅದಕ್ಕೆ ಎಮ್ ಎಲ್ ಏನ್ ಮಾಡ್ತಾನೆ ಅವನು ಒಬ್ಬ ದೇಶದ್ರೋಹಿ ಅವನ ಮ್ಯಾಗ ರೇಪ್ ಕೇಸು ಈ ತರ ಅನ್ನೆಸಸಸರಿ ಥಿಂಕಿಂಗ್ಸ್ ಪ್ರಾಬ್ಲಮ್ ಆಗಿಸಿ ಒಟ್ಟ ಅವ್ನ್ ಅವ್ನಬಗ್ಗೆ ಅಪ್ರಚಾರ ಮಾಡಿಬಿಡ್ತನ
ಹಾ ಸರಿ
ಆಮೆಗ ಈ ಪೊಲೀಸರು ಇರ್ತಾರಲ್ಲ ಅವನು ಶೂಟ್ ಮಾಡಿಬಿಡ್ತತಾರ.
ಏನ್ ಸಾಯ್ತನ ಅದ್ರಲ್ಲಿ?
ಹ ಸಾಯ್ತನ್ ಕೊನೆ ಸಾಯ್ತಾನ್ ಕ್ಲಿಯರ್ ಗೊತ್ತಾಗತಾವ ಪೋಲೀಸ್
ಹಾ
ಹಂತ ಹೀರೋಯಿನ್ ಏನ್ ಗೊತಾ ಪ್ರಾಬ್ಲೆಮ್ ಹೀರೋಯಿನ್ ಮದುವೆ ಆಗಿರುತೆ ಹೀರೋಯಿನ್ಗೆ ಬೇರನ್ ಜೊತಿ
ಹಾ
ಸ್ವಲ್ಪ ಲವರು ಸ್ವಲ್ಪ ಏನ್ ಪ್ರಾಬ್ಲಮ್ ಆಗಿರುತ್ತೆ ಏನ್ ಪ್ರಾಬ್ಲ್ಮೂ ಜೈಲಿಗೆ ಹೋಗಿರ್ತಾನೆ
ಸರಿ ಸರಿ ನಾನ ಮತ್ತೆ ಮಾಡ್ತೀನಿ ನೀನ್ ಆಮೇಲೆ
ಹೌದಾ ಸರಿ ಸರಿ ಕ